ಹಲೋ
ಹ
ಹಾ ಏನ್ ಮಾಡ್ತಿದ್ರಿ
ನೀವು
ನಾನು ಸುಮ್ನೆ ಕೂತಿದ್ದೇರಿ ಕಾಫಿ ಆಯ್ತಾ
ಹಾ ಹ ಆಯ್ತು ನಿಮ್ದು
ನಂದು ಆಯ್ತು ಈಗ
ಏನ್ ಊಟ ಏನ್ ಕ ಊಟ ಏನು
ಪಊಟಾ ಅಣ್ಣಾ ತಿಳಿ ಸಾಂಬಾರ
ನ ಸಾಂಬಾರ
ನಿಮ್ದು ಊಟ
ನಂದನು ಅಣ್ಣ ಸಾಂಬಾರ್
ನಿಮ್ದು ಅನ್ನ ಸಾಂಬಾರಾ
ಹ್ಮ್ ಮತ್ತೆ ಇನ್ನೇ ಸಮಾಚಾರ
ಏನಿಲ್ಲ ಅಂದ್ರೆ ಅದು ನಿಮ್ಮ ಅನ್ ಫಂಕ್ಷನ್ ಅಂತ ಹೋಗಿದ್ರಲ್ಲಾ ಮದ್ವೆದು
ಹಾ ಹಾ ಹಾ
ರೂಮಲ್ಲಿ ಅ್ರ ಏನ ಊಟ ಮಾಡಸಿದರು ಹೇಳ ಯಾಕೆಂದ್ರೆ ನೆಕ್ಸ್ಟ್ ನಮ್ಮ ಮಕ್ಕೊಂದು ಮದ್ವೆ ಇದೆ ಆ ಹಂಗಾಗಿ ಅ ನಾವು ಏನಾದ್ರು ಅದ್ರಲ್ಲಿ ಸ್ಪೆಷಲ್ ಅನ್ಸಿದ್ರೆ ಯಾವದಾದ್ರರು ಒನ್ ಮಾಡ್ಸೋಣ ಅಂತ
ನಮ್ದು ನ ಹೆಂಗಂದ್ರೆ ನೈಟ್ ರಿಸೆಪ್ಷನ್ ಇಟ್ಟು
ಹಾ
ದೈತ ರಿಸೆಪ್ಷನ್ ಅಲ್ಲಿ ನಾರ್ಮಲ್ ಗೋಬಿ ಮಂಚೂರಿಯೆ ದ ದಾಸ್ ಚೆ ಹಾ ಒಂದ್ ಮೂರ್ ಮೂರ್ ತರಪಲ್ಯ
ಹ
ಗೀರೈಸ್
ಹಾ
ಆ ಮತ್ತೆ ರೊಟ್ಟಿ ಬರುತ್ತಲ್ಲಾ ಬ್ಲ್ಯಾಕ್ ಕಲರ್ ವೈಟ್ ಕಲರ್ ರಾಗಿ ರೊಟ್ಟಿ ಮತ್ತೆ ಕ್ರೇಟಿ ಮಿಕ್ಸ್ ಅಲ್ಲಿ ಬರುತ್ತಲ
ಹಾಆ
ಆ ರೊಟ್ಟಿ ಆಮೇಲೆ ಗೀರೈಸ್ ಹ ಹಾ ಅಮೇಲೆ ಅನ್ನ ಸಾಂಬಾರ್ ಆ ರಸ್ ನಮ್ ನೈಟ್ ರಸಂ ಹಾ ಆಮೇಲೆ ಆದದ್ಮೇಲೆ ಬೀಡ ಹಾ ಐಸ್ ಕ್ರೀಮ್ ವಿತ್ ಫ್ರೂಟ್ಸ್ ಮತ್ತೆ ಸ್ವೀಟ್ ಮಾ ಐಸ್ ಕ್ರೀಮ್ ವಿತ್ ಫ್ರೂ ಲಾಸ್ ಐಸ್ ಕ್ರೀಮ್ ವಿತ್ ಫ್ರೂಟ್
ಅದೆ ಐಸ್ ಕ್ರೀಮ್ ವಿತ್ ಥಾ ಅದೆ ಫ್ರೂಟ್ ಎಲ್ಲ ಹಾಕೊಡ್ತಾರಲ್ಲ ಆಥರ ಹ್ಮ್
ಟ್ವೀಟ್ ಮಾಡ್ಸಿದ್ವಿ ಕೀರು
ಹಾ
ಮತ್ತೆ ಚಂಪಾಕಲಿ ಮಾಡ್ಸಿದ್ವಿ
ನೈಟ್ ರಿಸೇಪ್ಷನ್ಗೆ ಅಶ್ ಚಂದ್ ಮಾಡ್ಸಿದ್ರಾ
ಹ
ಅಂದ್ರೆ ಎಲ್ರುೂ ಬರ್ತಾರೇನೋ ನೈ ಟ್ಟೆ ಜಾಸ್ತಿ ಬೆಳಗ್ಗೆ ಮದ್ವೆಗಿಂತ
ನೈ ಅದೇನ ಅದಕ್ಕೇನೆ ಕಾಸುದಿಲ್ಲ ಈತಗೂ ತುಂಬಾ ಜನ ಬರ್ತಾರೆ ಬೆಳಗ್ ಬೆಳಗ್ಗೆ ಏನ್ ಅಷ್ಟೊಂದು ಬರಲ್ಲ ಅಂತ ಮಾಡಿದ್ದೆ
ಅಂದ್ರೆ ನಿಮ್ ಕಡೆ ನೈಟ್ ರಿಸೆಪ್ಷನ್ ಮಾಡ್ತಾರಾ
ಅ್ರ ಮಾಡೋರ್ ಮಾಡ್ತಾರೆ ಇಲ್ಲ ಅಂದ್ರೆ ಇಲ್ಲ
ಹಾ ಹೇಳಿ ಏನೋ ಬೆಳಗ್ಗೆ ಅಂತ ಅಂತ ಏನ ಹೇಳ್ತಿದ್ರಿ
ಬೆಳಗ್ಗೆ ತಿಂಡಿಗೆ ಇಡ್ಲಿ ಪೊಂಗಲ್ ಮಾಡಸಿದ್ವಿ
ಹಾ
ಮತ್ತೆ ಮ ಮಧ್ಯಾಹ್ನ ನೈಟ್ ಮಧ್ಯಾಹ್ನ ಊಟಕ್ಕೆ ನಾರ್ಮಲ್ ಪಲಾವು್ ಅನ್ನ ಸಾಂಬಾರ್ ಮ್ ಮಜಿಗೆ ಅನ್ನ ಅವಳಿಗೆ ಗೆ ಡ್ರೈ ಜಾಮೂನ್ ಅಂದ್ರೆ ಇಷ್ಟ ಅದ್ಕ್ಕೆ ಡ್ರೈ ಜಾಮೂನ್ ಮಾಡ್ಸಿದ್ದ ಡ್ರೈ ಜಾಮೂನ್ ಒಂದ್ ಮೂರ್ ತರ ಪಲ್ಯ ಪೂರಿ
ಪೂರಿ
ಹಪ್ಪಳ ಉಪ್ಪಿನಕಾಯಿ ಬಂಜಿ
ಹ್ಮ್
ಎಷ್ಟು ಮಾಡಸಿದ್ದ ಬೆಳಗ್ಗೆ
ಹೌದಾ ನಾವು ನಮ್ಮ್ ಅಕ್ಕ ಹೇಳ್ತಿದ್ರು ಅಂದ್ರೆ ಅವ್ಳಿಗೆ ಏನನ್ ಇಷ್ಟ ಆಗುತ್ತೆ ಅದನ್ನೊಂದ ಸ್ವಲ್ಪ ಮಾಡ್ಸೋಣ ಮತ್ತೆ ನೈಟ್ ನೈಟ್ ಏನು ಅಷ್ಟೊಂದ ಜನ ಬರೋಲ್ಲ ನೈಟ್ ನಾ್ ಮಾತ್ರ ಹೋಗ್ತೀವಿ ನಮ್ ರೋದು ಮಧ್ಯಾಹ್ನದ ರಿಸ ಆಷನ್ನು ಹಂಗಾಗಿ ಒಂದೇ ಊಟ ಹಂಗಾಗಿ ನೋಡೋಣ ಏನೇನ್ ಮಾಡ್ಸೋಣ ಅಂತ ಇದ್ದು ಒಂದಂತೂ ಕನ್ಫರ್ಮೇಶನ್ ಇತ್ತು ಪೂರಿ ಮತ್ತೆ ಸಾಗು ಇನ್ನ ಅನ್ನ ಸಾಂಬಾರ ಏನ್ ಮಾಮೂಲಿ ಎಲ್ಲ ಅನ್ನ ಸಾಂಬಾರ ಇರುತ್ತೆ ಅದೊಂದು ಅನ್ನ ಸಾಂಬಾರ ಒಂದು ಸ್ವೀಟ್ ಅಲ್ಲಿ ನಮ್ಮ ಅಕ್ಕಗೆ ಹೇಳ್ತ ಚಂಪಾಕಳಿ ಮಾಡ್ಸಕ್ಕ ಅಂತ
ಹಾ
ಅದಕ್ಕೆ ಅವ್ಳು ಚಂಪಾಕಳಿ ಏನು ನೋಡೋಣ ಬೇರೆ ಯಾವ್ದಾದಾರರು ಸ್ವೀಟ್ ಮಾಡ್ಸೋಣ ಅಂತ ಅಂದ್ ಡ್ರೈ ಜಾಮೂನು ಆತರ ಏನಾದ್ರು ಇಲ್ಲಾಂದ್ರೆ ಜಹಾಂಗೀರು ಆ ಇಲ್ಲಾ ಅಂದ್ರೆ ಮೈಸೂರು ಪಾಕ್ ಬರುತ್ತಲ್ಲ ಸ್ಪೆಷಲ್ ಮೈಸೂರು ಪಾಕ್ ಅಂತ ಅದು ಅಂದ್ಲು ಅದೆಲ್ಲಾ ಚೆನ್ನಾಗಿರಲ್ಲ ನನಗ ಇಷ್ಟ ಆಗಲ್ಲ ಸುಮ್ಮನೆ ಚಂಪಾಕಳಿ ಮಾಡ್ಸು ಅಂತ ಅಂತ ಹೇಳ್ತಿದೆ ಅವ್ಳು ಅದಕ್ಕೆ ಸರಿ ನೋಡೋಣ ಇರುವ ಅಂತ ಅಂದ್ಲು ಅದ್ ಬಿಟ್ರೆ ಇನ್ನು ಬೇರೆ ಬೇರೆ ಅಂದ್ರ್ ರೊಟ್ಟಿ ತರ ಮಾಡ್ತಾರೆ ಗೊತ್ತಾರ ನಾನು ಒಂದ ಮದ್ವೆೇಲ್ ಹೋಗಿದ್ದೆ ಅದು ಒಂದ್ ಊಟ ಚೆನ್ನಾಗಿತ್ತು ಮದ್ವೆೇಲಿ ಅಂದ್ರೆ ರೊಟ್ಟಿ ತರ ಅಂದ್ರೆ ರೊಟ್ಟಿ ಅಂದ್ರೆ ಸ್ಪೆಷಲ್ ರೊಟ್ಟಿ ತರ ಬರುತ್ತಲ್ಲ ರೌಂಡ್ ಒಂದ್ ಸ್ವಲ್ಪ ಅಗ್ಲ ಅಷ್ಟೇ ಇರುತ್ತೆ
ಹ ಅದೇ ಗೊತ್ತಾಯ್ತು ಗೊತ್ತಾಯ್ತು ಮಸಾಲಾ ರೊಟ್ಟಿ ಹಾ
ಹ್ಮ್ ಅದಕ್ಕೆ ಅದು ಒಂದ ಚೆನ್ನಾಗಿತ್ತು ಅದನ್ ಮಾಡ್ಸು ಅಂತ ಹೇಳಿದೀನಿ ಆಮೇಲೆ ಇನ್ನು ಏನಾದೂ ಸ್ಪೆಷಲ್ ಆಗ ಆಡ್ ಮಾಡೋಣ ಅನ್ಬಿಟ್ಟು ಅದೇ ನಿಮ್ಮ ನೀವು ಮಾಡ್ಸಿದ್ರಲ್ವಾ ಅದಕ್ಕೆ ನಿಮನ್ ಕೇಳೋಣ ಅನ್ಕೊಂಡೆ
ಮದ್ವೆ ನಿಮ್ ಅಕ್ಕಂದು
ನಮ್ಮ ಅಕ್ಕಂದು ಇನೇನ್ ನೆಕ್ಸ್ಟ್ ಮಂತು
ಡ್ರೆಸ್ ಸೀರೆ ಎಲ್ಲ ಪರ್ಚೇಸ್ ಮಾಡಾಗಿದೆ ಹಾಗಾದ್ರೆ
ಏನ್ ಡ್ರೆಸ್ ಏನ್ ಅಷ್ಟೊಂದ ಏನ್ ಪರ್ಚೇಸ್ ಮಾಡಿಲ್ಲ ಒಂದ್ ರಿಸೆಪ್ಷನ್ಗ ಒಂದ್ ಡ್ರೆಸ್ ಪರ್ಚೇಸ್ ಮಾಡಿದೀನಿ ಅದು ಬಿಟ್ರೆ ಇನ್ನೊಂದ್ ಸ್ಯಾರಿ ಇನ್ನ ಇನ್ನೇನಿದೆ ಚಪ್ಪ್ರಕ್ಕೆ ನೋಡೋಣ ಇನ್ನು ಇನ್ನು ನೋಡಿಲ್ಲ ಅದಲ್ಲ ಚಪ್ಪ್ರಕ್ ನೋಡೋಣ ಅನ್ಕೊಂಡ್ ಸುಮ್ನೆ ಇದೀನಿ. ಅದಾದ್ಮೇಲೆ ಮ್ ನೋಡ್ಬೇಕು ಇನ್ನು ಹುಡುಗ್ರು ಮನೆ ಕಡೆ ಬಿಗರ್ ಊಟ ಏನಾದ್ರು ಮಾಡಿದ್ರೆ ಅದುಕ್ಕೊಂದ್ ಡ್ರೆಸ್ ತಗೋಬೇಕು ಒಟ್ ಇನ್ನೊಂದ್ ಎಡ್ ಎರಡ್ ಡ್ರೆಸ್ ತಗೋಬೇಕು ಅನ್ಕೊಂಡಿದೀನಿ. ಇನ್ನ ನಮ್ಮ ಅಕ್ಕಂಗೆಲ್ಲಾ ಸ್ಯಾರಿ ಎಲ್ಲಾ ತಗೊಂಡಿದ್ದಾರೆ.
ಹ್ಮ್ ಹ್ಮ್
ಆಲ್ರೆಡಿ ಮೈಸೂರ್ ಹೋಗಿದ್ರು ಮೈಸೂರಲ್ಲಿ ಅಂತೂ ಸುಮಂಗಲಿ ಅಂತ ಇದೀಯಲ ಅದು ಚೆನ್ನಾಗಿದೆ ಆಕ್ಚುಲಿ ಮೈಸೂರಲ್ಲೆಲ್ಲಾ ಸೀರೆ ಚೆನ್ನಾಗಿರ್ತವೆ.
ಕರ್ನಾಟಕ ಪ್ಯಾಲೇಸ್ ಅಂತ ಇದೆ ಆಲ್ಲೂ ಚೆನ್ನಾಗಿರುತ್ತೆ. ಕರ್ನಾಟಕ ಪ್ಯಾಲಸ್ ಅಂತ ಇದೆ
ಮೈಸೂರ ಅಲ್ಲೇನಾ
ರಲ್ಲಿ ಅಲ್ ಚೆನ್ನಾಗಿದೆ.
ಹ ನೋಡೋಣ ನೆಕ್ಸ್ಟ್ ಮತ್ತೆ ಹೋಗ್ಬೇಕು ಎಲ್ಲಾ ಸೀರೆನು ತಗೋ ಬಂದಿಲ್ಲ. ಇವಾಗ ಜಸ್ಟ್ ಯಾರ್ಯಾರಿಗ್ ಮೇನ್ ಬೇಕು ಅವ್ರಿಗ್ ತಗೋ ಬಂದಿದ್ದೀವಿ ಇನ್ನು ಇನ್ನೊಂದ್ಸತಿ ವಿಸಿಟ್ ಕೊಡ್ಬೇಕು ಹಾ ಇನ್ನೊಂದ್ಸತಿ ಹೋಗ್ಬೇಕು ಇನ್ನು ತಗೊ